ಹ್ಮ್ ಆರಾಮ ಅದೆಯಾ?
ಆರಾಮೋ ನೀವು?
ಆರಾಮ್ ಅದಿವಿ ನಾವ್.
ಹ್ಮ, ಮನೆಯಾಗ್ ಹುಡುಗರು ಎಲ್ಲ ಆರಾಮೆ ಅಲ್ಲ?
ಎಲ್ರು ಆರಾಮ್ ಇದಾರ ನೋಡು.
ಹ್ಮ್
ಏನಿಲ್ಲ ಕುಂತಿದ್ವಿ
ಹ್ಮ್
ಹ್ಮ್ ಬರದಕಿತ್ತ್ ಬರ್ಕೊಂಡ ತದುವ
ಹೌದಾ, ಆಗ್ಯದ ಕೆಲ್ಸ? ನಮ್ದ ಆಗ್ಯದವಾ.
ಎಲ್ಲ ಒಗೆಕ್ ಹೋಗ್ತಿರ ಅಥವಾ ಮನಿಯಾಗ ವಾಷಿಂಗ್ ಮಿಶಿನ್ ಅದ
ವಾಷಿಂಗ್ ಮಿಷಿನ್ ಏನಿಲ್ಲ, ಮನೆಲ್ಲೆ ಹಯಕ್ಯದ ಆದ್ರ ನ ಹಾ ಬರ್ತಾ. ನಮ್ದು ನಾಳೆ ಇಲ್ಲ ಹಿಂಗಗೆದ್ರ ಎದ್ರ ಮನೇಲಿ ನಾಳ ಬರ್ತಾವ
ಹ್ಮ್ ಹ್ಮ್
ಆದ್ರುವೆ ನೀರ್ ಇಡೀತೀವಿ, ಇಲ್ಲ ಮನೆಯಾಗೆ ಓಗೆಯೋದು.
ಹ್ಮ, ಏನ್ ಡೈಲಿ ಬರ್ತಾವ್ ನೀರು? ಇಲ್ಲ ಎರಡ್ ದಿನ್ಕೊಮ್ಮೆ?
ಇಲ್ಲ, ಡೇಲಿ ಬರ್ತಾವ. ಆದ್ರೆ ಮಳೆಗಿಳಿ ಬಂತು ಲೈಟ್ ಇರ್ಲಿಕ್ಕ ಅಂತಂದ್ರೆ ಬರೋದೇ ಇಲ್ಲ. ಮೊನ್ನೆ ಎರಡ್ ದಿನ ಬಂದೇ ಇಲ್ಲ.
ಹ್ಮ್, ಅವಾಗ ಹೆಂಗ್ ಮಾಡ್ತೀರ ನೀರ್ ಇಲ್ದ?
ಅವಾಗ ಆ ಇದೊಂದ ಇದ ಬಂದಿ ಪರ್ಲ್ಲಾ ಅಂತ ಊರದ, ಅಲ್ಲಿ ಇರ್ತಾವ ನೀರ್ ಸದ.
ಹ್ಮ್, ಅಲ್ಲಿಗೋಗ್ ತಗಂಬರಬೇಕೇನ?
ಹೂಂ ಅಂದ್ರೆ ಸಮೀಪೆ ಅದು ಇದು ಗೊಂದಿ ಪರ್ಲ ಅನಿ, ಇದು ಇಂದ್ರಮ ಕಾಲೋನಿ ಅಂತದಾ
ಹ್ಮ್ ಹ್ಮ್
ಈ ಏರಿಯ ಹೆಸ್ರು, ಒಂದ್ ಏರಿಯಾ ಆದದು ಆ ಕಡೆ ಏನದ ಊರಾಗ ಸ್ವಲ್ಪ್ ಸಮೀಪೆ ಆತದ.
ಓ ಹೌದಾ, ಈಗ ಅಲ್ಲಿಗೋದರ ಗಾಡಿ ತಗೊಂಡೋಗೆ ತರ್ಬೇಕಲ್ಲ.
ಹ್ಮ, ಗಾಡಿ ತಗೊಂಡೆಪತ. ದೂರ ಆತ್ದೆ ಬರೇ ಹೊತ್ಕೊಂಡ್ ಬರಕಾಗಲ್ಲ.
ಹ್ಮ್, ಅದಕ್ ಅಂದೆ. ಹೋದ್ರು ಅಷ್ಟ ಒಂದ್ ನಾಲ್ಕೈದು ಕೊಡ ಒಮ್ಮೆ ಒಯ್ಬೇಕ್. ಕ್ಕ
ಹ್ಮ್ಮ್. ಗಾಡಿ ಮ್ಯಾಗ ಒಂದ್ ನಾಕ್ ಕೊಡ ಮುಂದೊಂದ್ ಕ್ಯಾನು ಇಟ್ಕೊಂಡು ಹೋದ್ರ್ ಅಂದ್ರ ಒಂದ್ ಎರ್ಡ್ ಮೂರ್ ಸರಿ ತರ್ತಾರ.
ಹೌದಾ! ಹ್ಮ್ ಹ್ಮ್.
ಅಂದ್ರ ದಿನಾ ಬರ್ತಾವ ಹಿಂಗೆ ಹ್ಮ್ ಆಕಡೆ ದಿನ ಬರ್ತಾವಲ್ಲ
ಹ್ಮ್ ದಿನ ಇಲ್ಲಿ ಡೈಲಿ ಕರೆಂಟ್ ಇರ್ಬೇಕ್ ಅಷ್ಟೇ ಕರೆಂಟ್ ಇದ್ರೆ
ಹ್ಮ್ ಇಲ್ಲೇನ್ ಅದೇ ಕರೆಂಟ್ ಇತ್ತು ಅಂದ್ರೆ ಕೊಡ್ತಾರ ಕರೆಂಟ್ ಹೋದ್ವು ಅಂದ್ರೆ ಅಷ್ಟೇ ನೋಡ
ಹ್ಮ್ ಕರೆಂಟ್ ಬರ್ಲಿಕ್ಕಿಲ್ಲ. ಹ್ಮ್ಮ್. ಅಂದ್ರೆ ಕರೆಂಟ್ ಇದ್ರ ಇಲ್ಲಿ ಚಂದನ ಬಿಡ್ತಾರ ಯಾವುದೇ ರೀತಿ ಸಮಸ್ಯ ಇರಲ್ಲ ನೀರಿಂದು ಈಗ ಮಳಿ ಪಳಿ ಬತ್ತಂದ್ರೆ ಕರೆಂಟ್ ಹೋಗ್ಬಿಡ್ತಾವು. ಹೌದಂದ್ರ್ ಆಯ್ತ್ ನೀರಿಂದ ಅಷ್ಟೇ, ಮತ್ತೇನಿಲ್ಲ.
ಈ ಕಡ್ ಬೋರ್ವಲೆ ಇಲ್ಲ.
ಹ್ಮ್ಮ್ ಹ್ಮ್ಮ್ ನಾನಂದ್ರೆ ಬೋರ್ವೆಲ್ಗಳೇ ನೋಡಿಲವ
ಅಂದ್ರೆ ಒಂಥರ ಬೇರೆನೆೇ ಇರ್ತಾವ್ ಬೋರ್ವೆಲ್ಲ ಆ ಕಡೆ ಎಲ್ಲಾ
ಹ್ಮ ಅದು ಆಮೇಲ್ ಎಲ್ಲಿಕ್ಕಂದ್ರೆ ಗುಣ್ಗೂರ್ ನೀರಿನ್ ಗುಮ್ಮಿ ಹ್ಮ್ ಅವ್ ಇರ್ತಾವ್ ಜಾಸ್ತಿ.
ಹೌದಾನ? ಅಂದ್ರೆ ನೀರಿಂದೇನೆ ತೀರಲ್ಲ ಬರ್ತಾ ಅಂದಂಗ್ ಆಯ್ತು ಹ್ಮ್. ಅಡಿಗಿ ಮಾಡ್ಬೇಕ ಇವಾಗ?
ಮಾಡ್ಬೇಕು ಒಂದ್ ಸ್ವಲ್ಪ ಅನ್ನ ಬೆಳೆ ಮಾಡ್ಬೇಕ್
ಹ್ಮ್ ಹ್ಮ್ ಮತ್ತೆ?
ನೀವೇ ಹೇಳ್ಬೇಕ್ ನೋಡಪ್ಪಾ ಸಾಲಿ ಅದೆಲ್ಲಾ ಹೆಂಗ್ ಆ ಕಡೆ?
ಈಕಡೆ ಎಲ್ಲ ಸಾಲಿ ಚಲೋ ಅದ ಅಂದ್ರ ಎಜುಕೇಶನ್ ಅಷ್ಟೊಂದಿಲ್ಲ ಹೆಣ್ಮಕ್ಳದ್ ಇಲ್ಲಿ.
ಹ್ಮ್ಮ್ ಹೆಣ್ಮಕ್ಳ್ ಕಡಿಮೆ ಅಲ ಕಲಿಯದ್ ಹ್ಮ ಮತ್ತ್ ಮತ್ತ ಏನ್ ಮಾಡ್ತಾರ
ಏನು ಹಿಂಗೆ ಹೊಲ ಮನಿ ಕೆಲಸ
ಹ್ಮ್ ಹೊಲಗಳದವಲೀ ಹ್ಮ್ಮ್
ಹತ್ತಿ ತೊಗರಿ ಹ್ಮ್ ತೊಗರಿ ಹಾಕ್ತಾರ ಹತ್ತಿ ಹಾಕ್ತಾರ ಶೇಂಗಾ ಹಾಕ್ತಾರ
ಹ್ಮ್
ಹ್ಮ್ ಅಂದ್ರೆ ಕೌಳಿ ಜಾಸ್ತಿ ಇಲ್ಲ.
ಹ್ಮ್ ಹ್ಮ್
ಹತ್ತಿ ತೊಗರಿ ಶೇಂಗಾ
ಅಂದ್ರೆ ಒಣ ಬೇಸಯಾನ ಆ ಕಡಿ?
ಒಣ ಬೆಸಾಯಮ
ಹಾ ಹಾ ಓಣಭ್ಯಾಸಯ ಅಂದ್ರೆ ಮತ್ತಿವೆ ಹಾಕ್ತಾರ.
ಹ್ಮ
ಹ್ಮ್ ಅಲ್ಲೆಲ್ಲಾ ಕೆಲ್ಸಕ್ಕೆಲ್ಲ ಹೋಗ್ತಾರಲ್ಲಾ
ಹೋಗ್ತಾರಾ ಕೆಲ್ಸಕ್ ಹೋಗ್ತಾರಾ ಎಜುಕೇಶನ್ನುನು ಜಾಸ್ತಿ ಇಲ್ಲ. ನಾವ್ ಟೆಂತು ಸೆಕಂಡ್ ಇಯರ್ ಲಾಸ್ಟ್. ತ್ತು
ಹೌದಲಾ
ದೆಲ್ಲ ಯಾಕ ಕಲ್ಸ್ಬೇಕ ಅಂತಾರ ಈ ಕಡೆ ನಮ್ ಕಡೆ ಹೆಂಗ ನಮ್ಮ ಕಡೆ ಅಂತಾರ ಹಂಗೆ ಅಂತಾರೆ ಈ ಕಡೆನು.
ಹ್ಮ್ ಅಂದ್ರ ಹೆಣ್ಮಕ್ಕಳೇ ಜಾಸ್ತಿ ಶಿಕ್ಷಣ ಕಲ್ಸೋದು ಇಲ್ಲ ಆನ್ ಹಂಗಾಯ್ತಲ್ಲಿ ಹ್ಮ ಮ ತ್ತೆ ಹೆಂಗ ಅಲ್ಲಿ ನೌಕರಿ ಕಡಿಮೆನ್
ಕಮ್ಮಿ ಹೆಣ್ಮಕ್ಳ ನೌಕರಿ ಕಮ್ಮಿ ಫೋನ್ ಕೂಡ ಯೂಸ್ ಮಾಡಂಗಿಲ್ಲ ಅನ್ ತ
ಹ್ಮ್
ಹ್ಮ್
ಅಷ್ಟೊಂದ್ ದಿನ ದೊಡ್ದಾ ಆ ಕಡೆ.
ಬ್ಯಾಳ್ಗಿಂದದು
ಹ್ಮ್ ನಾವ್ ನಮ್ ಕಡೆನೆ ಜಾಸ್ತಿ ಹಿಂದ್ ಉಳ್ದ ಏನು ಗೊತ್ತಿಲ್ಲ ಆನ್ ನಾವ್ ಅನ್ಕೊಂಡಿದ್ವಿ.
ಹ ಏನಿಲ್ಲ ಅಲ್ಲಿ ಸ್ವಸ್ತರೆಲ್ಲ ಬಿ ಎ ಓದೋರು ಡಿಗ್ರಿ ಓದೋರು ಬಂದಿರ್ತಾರ್ ನೋಡು
ಹ್ಮ್
ಬಂದಿರ್ಸದ ಅವ್ರ ಫೋನ್ ಇತ್ತಂದ್ರುರ್ಸುದ ಇಲ್ಲಿ ಬಂದು ಫೋನ್ ಯೂಸ್ ಮಾಡಂಗಿಲ್ಲ ಅಂತ.
ಹ್ಮ್
ಗೆ ಅಂದಿದ್ರು
ಹ್ಮ್ ಹ್ಮ್
ನಮ್ ತಂಗಿ ಒಬ್ಬಕಿಗ್ ಮದ್ ಮದ್ಲೆ ಮದ್ವೆ ಆಗಿತ್ತಲ್ಲ
ಹೌದೌದು
ಮಾಡಂಗ ಇಲ್ದಲ್ಲ ತಗದಿದ್ರ ಅಂತ ಕಂಪನಿ ಫೋನ.
ಹ್ಮ್
ನನಗುನು ಫೋನ್ ಯೂಸ್ ಮಾಡಂಗಿಲ್ಲ ಆಮೇಲೆ ಅವ್ ಡ್ರೆಸ್ ಆಕಂಗಿಲ್ಲ.
ಹ್ಮ್ ಪ್ರಶ್ನ ಆಕಂಗಿಲ್ಲ
ಹ್ಮ್ ಅಂದ್ರೆ ಅಂಜಿದ್ರ ಆದ್ರ ನಮ್ಮ ಮನ್ಯಾಗ್ ಏನು? ಲ್ಲ ಹ್ ನಮ್ನಾಗೆಲ್ಲ ಗತ್ ನೀ ಏನ್ ಅಂದಿಲ್ಲ
ಹ್ಮ್ ಹ್ಮ್
ತಿನಿಯಣ್ಣಯ್ತಿ ಈ ಡ್ರೆಸ್ಸು ಏನ್ ಅಂದ್ರೆ ಯಾವಕೊಂಡ್ರೂನು ಏನ್ ಅಂದಿಲ್ಲ ಫೋನಿಗನು ಏನ್ ಅಂದಿಲ್ಲ.
ಹ್ಮ
ಆದ್ರ ಒಂದ್ ಸಲ್ಪ್ ದಿನ ಹೆವಿ ಕಡೆ ಬಂದಿವಲ್ಲಾ
ಹೌದೌದು
ಹ್ಮ ಇಲ್ಲಿ ಆದ್ರ ಸಬ್ಸಿಡಿ ಆಗದಂಗ ಅಥವಾ ಇಲ್ಲಯಲ್ಲ ನಡಿತದ್ ಆ ಕಡೆ
ಹ್ ಹ್ಮ್
ಅಲ್ಲಿ ನಮ್ಮೂರಾಗ ನಾವ್ ಇದ್ದ ಲದ್ರ ಅಂದ್ರೆ ಎ ಸ್ವಪ್ ದಿನ ನಮ್ ಕೊಟ್ ಊರಿಗೆ ಆದ್ರೆ ಅಲ್ಲಿ ಜಾಸ್ ತಿಂದೆ ಬೆಳ್ಗೆ ನಾನಷ್ಟ್ ಒಂದ್ ಇದಿಲ್ಲ
ಹೌದಲ್ಲ ರೆ ನಾವೆಲ್ಲಾ ಈ ಕಡೆನೆ ಇಂಪ್ರೂವ್ಮೆಂಟ್ ಇಲ್ಲ ಬದ್ದೀನ್ ನೊಳ್ದ ಅಂತ ಅನ್ಕೊಂಡಿದ್ವಿ.
ಇಲ್ಲ ಈ ಕಡೆನೆ ಎಲ್ಲ ಹೆಂಗರ
ಮ ಅವ್ರಿ ಬಟ್ಟಿ ಅದನ್ ಹಾಕ್ಬ್ಯಾಡ್ರಿ ಇದನ್ನ ಹಾಕ್ಬೇಡ್ರಿ ಮತ್ತ ಬಾ ವಜ್ಜ ಹೋಗ್ತದ.
ಹ್ಮ ನಮ ತಂಗಿಗೆ ಒಂದು ಆರೆಳ್ ತಿಂಗಳು ಡ್ರೆಸ್ ಹಾಕೊಳಕ್ ಬಿಟ್ಟಾರನ್ ತ್ತ ಆಮೇಲ್ ಡ್ರೆಸ್ ತಕೋಬೇಡ ಅಂದರಂತ ನೈಟಿ ಹಾಕೊತಾಳ್ ಅಷ್ಟೇ ಮಾಲಿಗೋದ್ರೆ ಸೀರೆ ಹಾಕೋತಾಳ.
ಹ್ಮ್ ಅಂದ್ರೆ ಕಷ್ಟ.
ಹ್ಮ
ಹ್ಮ್ ಚನ್
ಅದಲ್ಲ ಹ್ಮ
ಚಂತನ್ ಸೀರೆ ಉಟ್ಕೊಂಡ್ ಅದ ನನ್ ಇದು ಮೈಂಟೈನ್ ಮಾಡ್ಲಿಕ್ಕೆ ರಗಡ ಆಗ್ತದ್.
ಹ್ಮ್ ಅವ್ರು ರೂಡಿದರ್ಗೆ ಅದ್ರೆ ಏನ್ ಅನ್ಸಲ್ಲ ರೂಡಿರ್ಲದರ್ಗೆ ಅಂದ್ರ ಕಷ್ಟ ಅನ್ಸ್ತಾದಿ
ಹ್ಮ ಮತ್ತೆ ನಮ್ಮಂತಾರೆ ಹಾಕೊಂಡ್ವಿ ಅಂದ್ರ ಮುಗೀತ ಕೆಲ್ಸನೇ ಮಾಡಕ್ ಆಗಲ್ಲ ಹಾ ಬರ ಅದನೇ ನೀಟ್ ಮಾಡದೇ ಓತ್ತೋಗ್ಬಿಡತದ
ಇಲ್ಲಿ ಆದ್ರನು ಅಂದ್ರೆ ಎಲ್ಲಾರೂ ಇಲ್ಲಿ ಸ್ವಲ್ಪ ಸಿಟಿ ಲೆವೆಲ್ ಕ ಆಗ್ತದಲ್ಲ ಡ್ರೆಸ್ಸ್ಸ ಅದು ಎಲ್ಲಾ ಆತ ತರ್ ಇಲ್ಲಿ ಏನೆಲ್ಲ ಅಲ್ಲಿಯ ನೋಡ ಅಲ್ಲಿ ಬಲ್ ಕಷ್ಟಾಅದ ಪಾಪಾ ಇಲ್ಲಲ್ಲ ನಾವು ನಮ್ ಹುಡುಗ ಅಲ್ಲೆಲ್ಲಾ ಬಿ ಎಡ್ ಡಿ ಎಡ್ ಓದ್ದರ್. ಪಂದ್ರ. ಫೋನ್ ಯೂಸ್ ಮಾಡಲ್ಲ ಏನ ಎಲ್ಲ ಹೊಲ್ಕ ಹೋಗ್ತಾರ
ನೋಡು ಮತ್ತ ಅಷ್ಟು ಕಲ್ಸ ಏನಾದ್ ಬಿಡಪ್ಪ ಅನ್ನಂಗ ಆಗ್ತದೆ ಹೆಣ್ಣ್ಮ. ಮಕ್ಕಳಿಗೆ ಹೌದಿಲ್ಲ ಒಂದಸ ಕಲ್ಲತ್ರನು ಮನೆ ಕುಂದರ್ಬೇಕಿಲ್ಲ ಬರ ಹೊಲಕ್ ಹೋಬೇಕು ಅಲ್ಲಿ ಯಾವದೇ ರೀತಿ ಎನ್ ಜಿ ಒದ ವರ್ಕ್ನಡಂಗಿಲ್ಲನಾ ಅಲ್ಲಿ
ಯಾವ್ದ ಇಲ್ ನೋಡು ಇಲ್ಲಿ ಎನ್ ಜಿ ಅದು ಯಾವವು ನನಗ ಏನು ಅಷ್ಟು ಗೊತ್ತಿಲ್ಲ ಯಾಕಂದ್ರೆ ಯಾವ ಎನ್ ಜಿ ನ್ ಅಷ್ಟೇನ್ ಇಲ್ಲ
ಹ್ಮ್.
ಯಾಕಂದ್ರೆ ಎನ್ ಜಿ ಅದು ಆಕಡಿ ಕಡೆ ಹೊರ್ಗೋಗ್ತಾ ಇದ್ರ ಹೆಣ್ಮಕ್ಳು ಮಕ್ಕಳು ಸ್ವಲ್ಪ ಇದೇ ಇರ್ತಾರ ಈಗ ಓದಿನನು ಮನ್ಯಾಗೆ ಕುಂದರ್ಬೇಕಂದ್ರೆ ರಜ್ಜೆ ಹೋಗ್ತಾರ ಕೆಲ್ಸ
ಹ್ಮ್ ಓದಿನ ಮನ್ಯಾಗ ನೋಡ್ ಜಾಸ್ತಿ ಅಷ್ಟೊಂದು ಹೆಣ್ಮಕ್ಳಗ್ ಓದ್ಸೋದು ಕಮ್ಮಿ ಅದ್ರ ಜೆ ಮದವಿ ಇಲ್ಲಿ ಜಲ್ದಿ ಜಲ್ದಿ ಆ ಹ ಅಂದ್ರೆ ಚೈಲ್ಡ್ ಮ್ಯಾರೇಜ್ನು ಕೆಲವೊಂದ್ ಆಗ್ತವ ಅಂದ್ರೆ ಟೆಂತ್ ಸೆಕೆಂಡ್ ಇಯರ್ ಮುಗ ಮುಗಿರ್ದಾಗ ಆಯ್ತ ಫಿಕ್ಸ್ ಮಾಡ್ಬಿಟ್ಟ್ರರ್ತಾರ
ಹಮ್.
ಹ್ಮ್ ಮದ್ವೆ ಜಲ್ದಿ ಮಾಡ್ತಾರ
ಹ್ಮ್ ಎಂತ ಅದೇ
ತಂಡಡೂರಿಗೆ ಕೂಡ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸು- ಡಾಟರ ಜಕ್ಕಿಯ ಅವ್ರ ವಯಾಸು ಹಾಂ ಇಪ್ಪತ್ತರ ಇಪ್ಪತೆರದು ಇಪತ್ತಮೂರು ದಾಟಿ ತಾರೆ ಜೇಗ್ಗೆ ವಯಸ್ ಅದು
ಹ್ಮ್ ಅ ಮತ್ತೆ ಇಂತ ಯಾವಾರ ಎನ್ ಜಿ ಗಳು ವರ್ಕ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ತಿಳ್ವಳಕೆ ಅವೇರ್ನೆಸ್ ಕೊಡ್ತಿದಾರ ಜಾಗೃತಿ ಕಾರ್ಯಕ್ರಮ ಕೊಡ್ತಿದ್ರೆ ಅವ್ರ ಏನ್ ಗೊತ್ತಾಗ್ತದ ತಲ್ಲಿ ಓ ಎನ್ ಜಿ ಗಳ ಇಲ್ಲ ಏನು ಇಲ್ಲ ಅಂದ್ರೆ ಮತ್ತೆ ಹೆಂಗ ಗೊತ್ತಾಗ್ತ ಮಾಡ್ಕೊಂಡ್ ಹೋಗ್ತಾರ ಮ. ಇಲ್ ಹೆಂಗ್ ಬಂದ ಸಂಸ್ಕೃತಿ ಹಂಗಗೆ ನಡ್ಸ್ಕೊಂಡ್ ಹೋಗ್ಬಿಡ್ತಾರ
ಹಂಗೆ ಎನ್ ನೋಡಿಲ್ಲಿ ಇಪ್ಪತ್ತಮೂರು ಇಪ್ಪತ್ನಾಕು ವಯಸ್ಸ ಅಂದ್ರೆ ಅದು ಬಕ್ಳ ಅಂತ ಇವ್ರಿಗೆ
ಹ್ಮ ಹ್ಮ್ ಮದ್ವೆ ಆಗ್ಲಿಕ್ಕಂದ್ರೆ ಅಟ್ ವಯಸ್ನಾಗ ನಮ್ ಕಡೆ ಇಲ್ಲಿ ಮೂವತ್ತು ತಾರ್ನು ಇನ ಮದಿ ಆಗಿರಲ್ಲ- ಹ್ಮ್.
ಇಲ್ಲೆಲ್ಲಾ ಕೆಲವೊಬ್ರು ಆಗ್ಯಾರಾರ ಇಪ್ಪತ್ತಾರು ಇಪ್ಪತ್ತಏಳು ಇಪ್ಪತ್ತೆಂಟಕ್ ಆಗ್ಯಾರ ಮದ್ವಿ ಅದೆಲ್ಲ ಜಾಸ್ತಿ ವಯಸ್ಸಿಗೆ ಮದ್ವೆ ಅದಂಗ ಅಂತದಲ್ಲ
ನೋಡ್ ಮತ್ತೆ
ಹ್ಮ್. ಅಂದ್ರ ಎಣ್ಣೋಡಿ ಈಗರಿಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪ ಪತ್ತು.
ಹ್ಮ್.
ಅದ್ರಕಿಂತ ಅಕಸ್ಮಾತ್ ಜಾಸ್ತಿ ಆದ್ರೆ ಜಾಸ್ತಿ ಏಸದು
ನೀವು ಆಯ್ತು ಮಕ್ಕಳ ಮತ್ತೆ ಏನ್ ಓದ್ತಾರ ಹಂಗಾದ್ಮೇಲೆ ಮದ ಮಾಡ್ಕೊಟ್ಟನ್ ಸಂಸಾರ ಮಾಡ
ಅಲ್ಲ ಇಪ್ಪತ್ತೊಂದ್ ಇಪ್ಪತ್ತೆರಡು ವಯಸ್ಸಿಗೆ ಅಂದ್ರೆ ಅದೇ ಸೆಕಂಡ್ ಬೇರ್ ಮುಗ್ದಿರ್ತದ ಡಿಗ್ರಿಗಾದ ಅಡ್ಮಿಷನ್ ಮಾಡಿರ್ತಾರೆ ಏನ್ ನೌಕರಿ ಮಾಡ್ತಾರೆ ಹೇಳದು
ತಿಳ ಒಲಕಿ
ಹ ಮತ್ತೆ ಹ್ಮ್ ಹಾಗ ಅಂದು ಅದೊಂದು ಈ ಕಡೆ ರಾಯಚೂರು ಸೈಡ್ ಈ ಕಡೆ ಸೈಡ್ ಅಂದರೆ ಲವ್ ಮ್ಯಾರೇಜ್ ಜಾಸ್ತಿ ಈ ಕಡೆ
ಹ ಹಾ.
ಹ್ಮ್ ಲವ್ ಮ್ಯಾರೇಜ್ ಎಲ್ಲಾ ಹಿಂಗ ಇದ್ದ ಸಲುವಾಗಿ ಆ ಏನಾದ ಓಸಕಿಂತ
ಹೌದೌದು ಮತ್ತೆ ಇಂತ ಸಮಸ್ಯೆಗಳ ಇದರ್ ಮತ್ತತ್ ಆಯ್ತು ತಿ ತಾಯನಿ ಹಿಂದ ಮುಂದೆ ನೋಡ್ತಾರೆ ಒದ್ಸಕ ಆಯ್ತಪ್ಪ ಮನೆ ಇಟ್ಕೊಂಡ್ರ ಏನ್ ಮಾಡದ ಮದ್ ಮಾಡಕೊಂಡ್ರ ಆಯ್ತ ಅಂತ ಕೊಟ್ಟಟ್ಬ ಬಿಡ್ತಾರ ಅವ್ರ ಸಾಲ ಹೋಗ್ತಾ ಇದ್ರ ಕಲ್ತಿದ್ರ ಮಾಡ್ತಿದ್ರ ಒನ್ ಇದ್ರ ಮೇಲೆ ಇದ್ರ ಏನಾರೋ ಒಂದ್ ಕಲ್ಸ್ಬೇಕ ಅನ್ನಂದ್ ಇರ್ತದ ಈ ತರ ಮಾಡ್ಕೊಂತದ್ರ ಮತ್ತತ್ ಅವ್ರಗ ಕಲ್ಸಕ್ಕೆ ಇಂಟ್ರೆಸ್ಟ್ ಇದೆ ಅಲ್ಲ ಕಳ್ಸಿ ಬಿಡ್ತಾರ
ಹ್ಮ್ ಹಂಗಾಗೆ ಜಲ್ದಿ ಮಾಡ್ತಾರೋಳ ಒಟ್ಟ ಹಂಗೆ ಕಾಲೇಜ್ಗೆ ಹೋಗ್ಲಿ ಆ ಮಗಳು ಅಂತ. ಕಳಿಸಿದ್ರೆ ಒಂದ್ ಸುಮನೆ ಸಣ್ಣ ಸಣ್ಣ ಮೂರು ನಾಕು ಮೂರು ನಾಕು ಆಗಿರ್ತಾವಲ್ಲ ಕಳ್ಸದೇ ಇಲ್ಲ ಬೇರೆದವರು
ಹಾಗಾನ ಸಮಸ್ಯೆ ಆಗ್ತಾವ ಅಂತ ಮಾಡ್ತಾರ
ಹ್ಮ್
ಹ್ಮ್ ಎಲ್ಲ ಎನ್ ಜಿ ಗಳು ವರ್ಕ್ ಮಾಡ್ಬೇಕ ಆ ಕಡೆ ಎಲ್ಲಾ ನೋಡಿದ್ರೆ ಮತ್ತೆ ಇದೆಲ್ಲಾ ಅವೇರ್ನೆಸ್ ಕಾರ್ಯಕ್ರಮ ಮಾಡಿಸಬೇಕು ಅಂದ್ರೆ ಇದಾಗಗ್ತದ
ಹ್ಮ್ ಮೊದಲೆಲ್ಲ ಅಂದ್ರು ವಯಸ್ಸಾದರ್ಗ ಸಾಲಿ ಅವೆಲ್ಲ ಶಿಕ್ಷಣ ಹೇಳ್ಕೊಡೋ ಅವೆಲ್ಲ ಬಂದ್ವು ಅಂತ ಈ ಕಡೆ ಹ್ಮ್ ರಾಸಾಯನಿಕಲ ಶಿಕ್ಷಣ ಹೇಳ್ಕೊಡದಕ್ಕ
ಮತ್ತೆ ಎಲ್ಲ ಬಂದ್ರರು ಮತ್ತೆ ಅವಾಗೆಲ್ಲ ಅಲ್ಲಿ ಮತ್ತೆ ಯಾರು ಜಾಸ್ತಿ ಅಷ್ಟ್ ಕೇರ್ ಮಾಡ್ಲಿಕಾರ ಹೋಗಯ್ಬಿಡ್ತಾವ ಅವು ಎನ್ ಜಿ ಓ ಗಳು ಇರಂಗಿಲ್ಲ ಹ್ಮ್
ಅಷ್ಟ ನಾನು ಸ್ವಲ್ಪ ತೆಲುಗು ಬಂದ್ರೆ ನಾನು ಸರ್ ಯಾವ್ದಾರ ಮಾಡ್ಬೋದು ತೆಲುಗು ಬರಲ್ಲಾಗ್ಯದ
ಹ ಕಲಿ
ಅಂದ್ರೆ ಅಷ್ಟೊಂದು ತೆಲೆಗ್ ಹೋಗಲ್ಲ
ಅವು ಮಾತು ಬಾಯಿ ಒಳಂಗಿಲ್ಲ ನಮ್ಗೆ ಅವು ಜಲ್ದಿ
ಒಳ್ಳಲ್ಲ ಒಳ್ಳಲ್ಲ ಅರ್ಥನು ಆಗಲ್ಲ ಒಂದುಸಲ ಆ ಸಣ್ಣಣ್ಣ ಸೆಂಟೆನ್ಸ್ ಅಷ್ಟೇ ಅರ್ಥಾಥವ ದೊಡ್ಡ ದೊಡ್ಡವು ಅರ್ಥಗಲ್ಲ
ಹೌದೌದು ಪೂರಾ ಹಿಂಗಗೆ ನಮ್ಮ್ ನಾವ ಹೆಂಗ ಕನ್ನಡ ಮಾತಾಡ್ತಿ ಹಂಗ ಮಾತಾಡಕ್ ಆಗಂಗಿಲ್ಲ ಹ್ಮ್ ಆದ್ರೂ ಬಾಳದಾಗೆಂಗಿಲ್ಲ ಒಳದಂಗಿಲ್ಲ ಹಾ ಹ್ಮ ಆಯ್ತು ಹ ಆಯ್ತು
ಹ್ಮ್